ನಮಸ್ಕಾರ ಬಡೆದರ ಆರಾಮ ರೀ
ಹಾ ಆರಾಮ್ದಾರ ನೀ ಆರಾಮ
ಹಾ ಆರಾಮ್ ನೋಡ್ರಿ ಎಲ್ಲದಿ್ರರಿ
ಇಲ್ಲಯಾ ಇಲ್ಲಯೇ
ಹೌದ್ರಿ ಮತ್ತೆ ಕ್ಲಾಸ್ ಐತೆ ಅಲ್ರಿ
ಕಾಸ ಅದೇ ಏನು ಅದ ಅನತರ ಒಬ್ಬರು ಇಲ್ಲಲ್ಲತರ
ಆಾ
ಕಸ ಅದಂತ ಅನತಾರ ಒಬ್ರ ಇಲ್ಲತಾರ
ಕನ್ಫರ್ಮ್ ಮಾಡ್ರಿ ಏನ
ಕನ್ಫಮ್ ನೋಡ್ಬೇಕ ಆತದ
ಮತ್ತ
ಊಟ ಮಧ್ಯಾಹ್ನ ಆಗಿಲ್ ನೋಡ್ರಿ ನಿಮ್ದ್ರಿ ಮಕ್ಕಂಬ್ ಬಿಿಟ್ಟಿದ್ನ ನಾನು
ಹ ಹಾ ನಮ್ದ್ ಆಯ್ತು ಊಟ ಹಾ ಆಯ್ತ ನೋಡಪಾ ನಮ್ದು
ಏನೇನ್ ಮಾಡಿದ ಮೆಸ್ನ್ಗ ಊಟ ಇವತ್ತು
ಇವತ್ತು ಊಟ ನಾ ಹೊರಾಗ ಮಾಡಿದ್ದೆ ಊಟ
ಏನ್ ಮಾಡ್ರಿ ಹೊರಾಗ
ಅದ ಮಾಂಸ ಮಾಂಸದ ತಿನ್ಬಿಟ್ಟ ಬಾಳ ದಿನ ಆಗಿತ್ತಲ್ವಾ
ಹ್ಮ ಹ್ಮ ಯಾರಾರು ಹೋಗಿದ್ರಿ
ನಾನ ನಮ್ ಗೆಳೆಯಾರ
ಮ ತಮಗ ಖರ್ದಿರ್ದೆ ಹೆಂಗ ನೀವು
ಇಲ್ಲ ನೀವು ಮಲ್ಕೊಂಡ ಇದ್ರಲ್ಲ ನಿಮ್ಗೆ ಇದು ಮಾಡ್ಬಡ್ದಂತ ಅದು ಮಾಡಿಲ್ಲ
ಇಲ್ ಬಿಡ್ರಿ ನಮ್ ಕಡೆ ಬಜೆಟ್ ಇಲ್ಲಬರಕ್ಕ
ಹ್ಮ್ ಹ್ಮ್ ಮತ್ತ ನಿಮ್ ಕಡೆ ಏನೇನ್ ಬೆಳಿತರಿ
ನಮ್ ಕಡೆ ಹತ್ತಿ ಚೌಳಿಕಾಯಿ ಮೆಕ್ಕೆಜೋಳ
ಹ್ಮ
ಮತ್ತ ಕಬ್ಬ ಭತ್ತ ಮೆಣ್ಸಿನ್ಕಾಯಿ
ಹ್ಮ್
ಇವೆಲ್ಲ ಬೆಳಿತಾರೆ ನಿಮ್ ಕಡೆ ಏನ್ ಬೆಳಿತಾರೆ
ಮ ಕಡೆ ನೋಡ್ರೆ ಬಾಳ್ ಬೆಳೀತಾರಾ ಕಬ್ಬ ತೊಗರಿ ಸಜ್ಜಾ ಜೋಳ
ಹ್ಮ್ ಹ್ಮ
ಮತ್ತ ಹೆಸರು ಉದ್ದ ಸೋಬಿನ
ಹ್ಮ್
ಹಾ ಇಂತಾವೆಲ್ಲ ಬಾಳಾ ಬೆಳೀತಾರೆ ನಮ್ ಕಡೆ
ನಿಮ್ದೇಷ್ಟ ಏಕರೆ ಹೊಲ ಐತ್ರಿ
ಹ್ಮ್ ಒಂದ ಅದಿನೈದು ಎಕರೆ ಐತ್ರಿ
ಹಾ ಎಲ್ಲ ಲವಣಿ ಲವಣಿ ಏನ್ರಿ ಎಲ್ಲಾ
ಹಾ ರೀ
ಹಾ ಮತ್ತೇನೈತ್ರಿ ಕ ಕಾಲೇಜ್ ಡೀನ್ ಸರ್ ಬಂದಾರ ಎಲ್ರಿ ಕಾಲೇಜ್ಗೆ
ಹ ನೋಡ್ಬೇಕಕ್ ಆಗ್ತರಿ ನಿಮಲ್ಲಿ ಏನೋ ಮನ್ ಪರಿಸರದ ದಿನ ಮಾಡಿದ್ರ ಅಂತ
ಹಾ ಮಾಡೀವಲ್ರರಿ
ಹ್ಮ್ ಹೆ್ಯಾಂಗ್ ಮಾಡ್ರಿ
ಏನಲ್ರಿ ಎಲ್ಲಾ ಎನ್ ಎಸ್ ಎಸ್ ಎನ್ ಸಿ ಸಿ ಹುಡುಗರನ್ನ ಕರ್ಕೊಂಡು ಹೋಗಿದ್ರು
ಹ್ಮ್
ಇಲ್ಲಿ ಯಾರ ಎಸ್ನಾಗ ಗಿಡ ಹಚ್ಚಿರಿ
ಹಾ ಹಾ
ಮತ್ತ ಯಪ ಒಂದ ಪ್ರೋಗ್ರಾಮ್ ಮಾಡಿ ಎಲ್ಲಾ ಅರಿವು ಮೂಡಸೋದ್ ಬಗ್ಗೆ ಪ್ರೋಗ್ರಾಮ್ ಮಾಡಿದ್ರ
ಹ್ಮ ಜನ್ರಿಗೆ ಅರಿವು ಮೂಡ್ಸೋದ್ರ
ಹಾ ರೀ ಅದ್ರ ಬಗ್ಗೆ ಎಲ್ಲಾ ಮಾಹಿತಿ ಹೇಳಿದ್ರು ಮತ್ತ
ಹಾ
ಗಿಡ ಗಿಡ ಸಂರಕ್ಷಣೆ ಮಾಡ್ರಿ ಅದು ಇದು ಅಂತ
ಹ್ಮ
ಅಷ್ಟ ಮಾಡಿದೀರಿ
ಹ್ಮ
ಮತ್ತತ್ ನಿಮ್ ಕಡೆ ಮಾಡಿಲ್ಲಾನ್ರರಿ ನಿಮ್ ವಿದ್ಯಾಲಯದೊಳಗ
ಇ ನಾವ್ ಇದಲ್ಲ ಭಾರಿ ಮಾಡೋದ್ರ
ಹಾ ರೀ
ಒಬ್ಬೊರೇ ಎರಡೆರಡು ಗಿಡ ಹಚ್ಚಿವಿ
ಹೌದೌದು
ಹ್ಮ್ ಗಡ ಅಡು ಗಿಡ ಹಚ್ಚಿ ಆ ಟೋಟಲ್ ಎಲ್ಲಟ್ಟ ವಿದ್ಯಾರ್ಥಿಗಳು ಒಂದ ನೂರ ನಲವತ್ ಮೂರ್ ಇದ್ದಿದ್ವಿ
ಹಾ ಹಾ
ಸುಮಾರ ಒಂದ್ ಮುನ್ನೂರ ಐವತ್ ಗಿಡಗಳು ಹಚ್ಚಿವ ನಾವು
ಹೌದು ಚೋಲೋರಿ ಚೋಲೋರಿ
ಹ್ಮ್ ಅದು ಹೇಳಾರಲ್ಲ ಕಾಡು ಬೆಳೆಸಿ ನಾಡು ಉಳಸಿ
ಹ್ಮ್ ಉಳಸಿರೆ
ಇವಾಗ ಇವಾಗಾ ಗಿಡ ಗಿಡಗಳೆಲ್ಲ ಬಹಾಳ
ಚೊಲ ಇರ್ಬೇಕಂದ್ರ ಮತ್ತೆ ಉಳಸಸ್ಬೇಕಾಗತ್ರಿ
ಹ್ಮ್ ಮತ್ತ ಆಕ್ಸಿಜನ್ ಅವ ಎಲ್ಲಾ ಬೇಕಲ್ಲಪ್ಪಾ ಈಗೆಲ್ಲ ದುಡ್ಡು ಕೊಟ್ರ ಆಕ್ಸಿಜನ್ಸ್ ಕೂಡತಾರ
ಹೌದೌದು
ಹ್ಮ್
ನ್ ಕಾಲೇಜ್ನ ಸುತ್ತಮುತ್ತತ್ ಎತ್ತ ನೋಡ್ರಿ ನೆಲ ಕಾಣಲ್ರಿ ಬೇ ಗಿಡ ಕಾಣ್ತವ ನೋಡ್ರಿ ಅಷ್ಟ್ ಗಿಡ ಅದು
ಅಷ್ಟ್ ಗಿಡದವ್ರ ನಿಮ್ಮ ಹತ್ರ ಆ ಬಾರಿ ಒಳ್ಳೆ ಮನ್ಷವ್ರನು
ಮಾಡ್ಬೇಕಾಗತ್ತಲ್ರಿ ಮತ್ತ
ಹ ಹಸಿರೆ ಉಸಿರು ಎಲ್ಲಾ ಸು ಮಾಡರಿ
ಹ
ಹಸಿರೇ ಉಸಿರು ಅಂತ ಸುಮ್ಮನೆ ಹೇಳಲ್ರಿ ಅವರೆಲ್ಲ
ಹೌದೌದ್ರಿ
ಹಾ ಅದ
ಉಸಿರಾಡ್ಬೇಕಂದ್ರ ಬೇಕಲ್ರರಿ ಗಾಳಿ ಗಾಳಿನ ಮತ್ತೆ ಎಲ್ಲಾ ಹಸಿರಿಂದ ಹೊರತ್ತ
ಹಾದ್ ಕರೆ ಅದ ನೋಡ್ರಿ
ಸ
ಮತ್ರಿ
ಮತ್ತೆ ಹೇಳ್ಬಕ್ ನೋಡ್ರಿ
ಇದೂ ನಿಮ್ ಕಡೆ ಏನೋ ಕಬ್ಬಿಗೆ ಬಾಳ ಬೆಲೆ ಜಾಸ್ತಿ ಇದಂತರಿ
ಹೌದ್ರಿ ನಮ್ ಕಡೆ ಈ ಮತ್ ಮೊನ್ನೆ ಐದನೂರು ರೂಪಾಯಿ ಏರಿಕೆ ಮಾಡ್ಯಾರಲ್ರರಿ ಮೂರ್ ಸಾವಿರದ ಐ ನೂರಐವತ್ತು ರೀ
ಹ್ಮ ಹ್ಮ
ನಿಮ್ ಕಡೆ ಎಷ್ಟ ಐತ್ರಿ
ಈದು ನಮ್ಮ ಕಡೆಗೂ ಅಷ್ಟೇ
ಹ್ಮ್
ನಿಮ್ ಕಡೆ ಎಷ್ಟ ಐತ ನೋಡ ನಮ್ ಕಡೆಗೂ ಅಷ್ಟೇ ಐತೆ
ಹೌದ್ರೀ
ಎಲ್ಲಾ ಅದು ಕನ್ಫರ್ಮ್ ಇರ್ಲಾ ಅದು ಎಲ್ಲಾ ಕಡೆ ಒಂದೇ ತರ ಮಾಡ್ಬಿಟ್ರ
ಹೌದ್ರಿ
ಒಂದ್ ಎಲ್ಲಾ ಕಡೆ ಒಂದೇ ತರ ಏರಿಕೆ ಇಟ್ಬಿಟ್ಟ
ರೈತರಿಗೆ ಮೋಸ ಆಬಾರ್ದಲ್ರರಿ ಹಿಂಗಾಗಿ ಮಾಡ್ಯಾರರಿ
ಮತ್ತ
ಮತ್ತೆ ಹೇಳ್ಬೇಕು ನೋಡ್ರಿ ನೀವು
ಅ
ಹಲೋ ರರಿ
ಹಾ ಹೇಳಳ್ ರಹುಲ
ಅವ್ರು ಸುಳ್ಳು ಹಾಕ್ಯಾರ್ ಬಿಡ್ರ ಅದು ಕ್ಲಾಸ್ ಇಲ್ಲ
ಇಲ್ಲ ಅಂತರಿ
ಎಲ್ರರಿ ಆ ಸುಳ್ಳು ಹಕ್ತಾರ ಅವರು
ಹ ಹಾ
ನೀವೇನ ಕ್ಲಾಸ್ಿಗೆ ಹೋದೇನ ಹೋಗ್ಬಕ್ ಹೆಂಗ್ ಮಾಡ್ಬೇಕ್ರೀ
ಹ್ಮ್ ನಂಗ ಏನನ್ರರಿ ಹೋಗಿಲ್ಲಂದ್ ನಾಡಐತ್ರಿ
ಎಲ್ಲಾ ಇಲ್ಲಿ ಎಲ್ಲಾ ಊ ನೋಡ ಹೊರಗ್ ಬರಕತ್ತವತ್ತತ್ ಕ್ಲಾಸ್ ಎಲ್ಲೈ್ರರಿ ಹಾ ಹಾಕಿದ್ ಹುಡುಗ್ನ ಬಂದ ನೋಡ್ರಿ ಹೊರಗ್
ಹಾ ಕಳದಾರೆ ಹ್ಮ ಅ
ಮತ್ರಿ ಮತ್ತ ಸುತ್ತಮುತ್ತ ಯಾವ ಗಿಡ ಹಚ್ಚಿರರಿ
ಅಮ್ಮ ಸುತ್ತಮುತ್ತ ಈಗ ಸದ್ಯ ತುರಂತ ಗಿಡ ಐತ್ರಿ ಮತ್ತ ಆರ್ಚಿಡ್ ಐತಿ ಟೆಂಪಲ್ ಟ್ರೀ ಐತಿ
ಹ ಹಾ
ಮತ್ತೆ ಲಾನ್ ಐತಿ
ಆ
ಮತ್ತ ಅಶೋಕ ಟ್ರಿ ಐತಿ
ಹ
ಮತ್ತ ಸೌಕೆಸ್ ಟ್ರೀ ಐತಿ
ಬಾಳ ಬೆಳೆಸಿರಪ್ಪಾ ಗಿಡಗಳು
ನಮ್ಮತ್ ಅಗ್ರಿಕಲ್ಚರ್ ಕಾಲೇಜ ಇದೆ ಎಲ್ಲಾ ಮತ್ತೆ
ಇದ್ದ ಗಿಡ ಬೆಳೆಸ್ಬೇಕಾಗತ್ರಿ
ಗಿರಾ ಬೆಳೆಸಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ
ಹ್ಮ್ ಗಡ ಬೆಳೆಸ್ಬೇಕ ಆತ್ರಿ
ಮತ್ತೆ ಬೋಧಿ ವೃಕ್ಷ ಐತಿ
ಹ್ಮ
ಮತ್ತೆ ಮಳೆ ಮರ ಐತಿ
ಹ್ಮ
ಮತ್ತ ತೆಂಗಿನ ಗಿಡ ಅದವು
ಯಾವ್ ಹಣ್ಣಿಂದ ಹಣ್ಣ ನ್ ಏನ್ ಬೆಳಳ್ಸಿಲ್ಲ ನ್ರರಿ
ಹಣ್ಣ ಅ ಕಡೆ ಹಿಂದ್ರಿ ಸೈಡ್ಗೆಲ್ಲ ಮಾವಿನನ್ನ ನೀರ್ಲನ್ನ
ಹಾ
ಮತ್ತ ಪಪ್ಪಾಯ
ಹಾ
ಮತ್ತ ಕ್ಯಾಸ್ಟ್ರಾ
ಹ ಹ
ಆರ್ಚಿಡ್ ಫ್ಲವರ್
ಹ್ಮ
ಸೀತಾಪತಳನ್ನ ಹ ರೀ ಮತ್ತತ್ ಅವೆಲ್ಲ ಆಾರರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಏನು ಪ್ಲಾಂಟ್ಸ್ ರೀವು
ಹ್ಮ್
ಮತ್ತ ನಿಮ್ ಕಾಲೇಜ್ ಹೋಗಕ್ ಬರಾಕ ಗಾಡಿ ವ್ಯವಸ್ಥೆ ಅದೆಲ್ಲ ಐತಿಲ್ರರಿ
ಹಾ ಗಾಡಿ ಐತ್ರು ನಮ್ಮ್ ಹತ್ರ
ಹಾ ರೀ
ಅದೇ ದಿನ ಗಾಡಿ ಮ ಹೋಗ್ತವ್ರರಿ ಗಾಡಿ ಮ ಬರ್ತವಿ
ಹಾ ರೀ
ಹ್ಮ ನಿಮ್ದ ಏನೋ ಮೊನ್ನ ಎನ್ ಎಸ್ ಎಸ್ ಕ್ಯಾಂಪಿಗೆ ಕರ್ಕೊಂಡು ಹೋಗಿರೋಂತನಿ
ಕರ್ಕೊಂಡ್ ಹೋಗಿದ್ರಿ ಅಲ್ರರಿ
ಹ್ಮ ಯಾವೂರಿಗೆ ಕರ್ಕೊಂಡೋಗಿರಿ
ಹಾ ಬೆಂಡೆ ಬಂಬ್ಳಲಿ
ಹ್ಮ ಹೆಂಗಿತ್ರಿ ಅಲ್ಲಿಂದ ವಾತಾವರಣ
ಎಲ್ಲ ಚಲೋ ಐತ್ರಿ ಮೊರಾರ್ಜಿ ಹಾಸ್ಟ್ಲಿ ಹೋಯತಿದ್ರು
ಹ್ಮ
ಆದದ್ರ ನಾಕು ದೀಸ ಇದ್ದಿದ್ದ್ ಕ್ಯಾಂಪ್ ಮೂರ್ ದಿನ ಮುಗಸ ಕರ್ಕೊಂದ್ರು
ಹ್ಮ್
ಸ ಏನ್ ಮಾಡಕ್ ಬರಲ್ರರಿ ಮತ್ತೀಗ ಅವರು ಟೀಚರ್ಸ್ ಹೆಂಗ ಅಂತಾರ ಹೆಂಗ್ ಹೋಗ್ಬೇಕಲ್ರರಿ
ಹ್ಮ್ ಹ್ಮ್
ಸ ಮತ್ತ್ ನಿಮ್ದ ಹೋಗ್ರ ಎನ್ ಎಸ್ ಎಸ್ ಎನ್ ಸಿ ಸಿ ಕ್ಯಾಂಪ
ಹ್ಮ
ನಿಮ್ದ ಎನ್ ಸಿಿಸಿ ಕಾಮ ಯಾವಗ್ರಿ
ನಮ್ದು ಎನ್ ಸಿ ಸಿ ಕ್ಯಾಂಪ ಈಗನ್ನ
ಹ ಮೊದಲನೇ ವರ್ಷ ಇದ್ದಲ್ಲ ಎರಡ್ನೇ ವರ್ಷದ ಕಾಲಡಾನ ಒಂದ್ ನಾಕ ಜನ ಕರ್ಕೊಂಡತ್ ಹ್ಮ ಹ್ಮ ಮತ್ತ ನಿಮ್ ಏನ್ರಿ ಅಮೌಂಟ್ ಗಮೌಂಟ್ ಹಾಕದ ಇರ್ತನ್ರಿ
ನಾವವು ದುಡ್ ನಾವೇ ಕಟ್ಬೇಕ್ರೀ
ಹ
ಹ್ಮ ಮೊದಲ್ ನಾವೇ ಕಟ್ಟಿವವ್ರಿ
ಹಾ ರೀ ಮತ್ತ ಅದು ವಾಪಸ್ ರಿಫಂಡ್ ಆುತ್ತತ್ತಲ್ರಿ ಆಗಿಲ್ಲ ಅ್ರ ನಿಮ್
ಹಾ ಆಗತ್ರಿೀ ಆಾಗ ಆಮ್ಯಾಗ ಒ್ ಸ್ವಲ್ಪ ದಿನ ಆದ್ಮೇಲೆ ನಮ್ ನಮ್ಗೆ
ಂತತ್ ಹಾಕ್ತಾರೀ ನಿಮ್ದಿಗ್ ಬಂದೈತೆ ಏನ್ನ್ರರಿನು
ಹ ನ ನೈತಲ್ರಿ
ಎಷ್ಟ್ ಬಂದದ್ರರಿ
ಹ
ಎಲ್ಲೋ ರ ನ ಆ್ರಲ್ ನ ನಮಗ
ನಮ್ ದುಡ್ ನಮ್ಗ್ ಹಾಬ್ರರಿ
ಹ್ಮ್ ಹಾಕಿದ್
ಹಾ ಹಾಕ್ಯ್ರೀ
ಹ್ಞೂ
ಹ್ಮ ಹ
ಮತ್ ಮಣ್ಣೊಬ್ಬ ಹುಡುಗ್ ನೀರ ಬಿದ್ದು ಏನ ಇದಾಗಿತ್ತ ಅಂತಲ್ರಿ ಕೆನೆಲ್ ಕಡೆ
ಹಾ ರೀ ಅದು ಬಾಳ ಬಾಳ ದುಃಖದ ವಿಷಯ ಅದು
ಹಾ ರೀ
ಇದು ಹುಡುಗ ಈಜಅಡಕ ಹೋಗಿದ್ದರಿ
ಹುಷಾರ ಹೇಳ್ಬೇಕಿಲ್ರಿ
ಅದು ಜೊತೆಗ್ದರು ಈಜ್ ಬರ್ತ ಅಂತ ಅಂದಾರ ಅಂತ ಅದೆನೋ ಅವರು ನಮ
ತಮ್ಮನಂದಿ ಅರಗಂಟ
ಅವ ಅಣ್ಣನ್ ಜೊತೆ ಇದೋರ್ಅಂತ್ರ ಇಲ್ಲ ನಂಗಗೆ ಈಜ್ ಬರಂಗಿಲ್ಲ ಹಂಗ ಹಿಂಗ ಅಂತ ಅಂದ್ರತ
ಈ ತಂದೆ ತಾಯಿ ಪರಿಸ್ಥಿತಿ ಹೆಂಗ ಹೇಳ್ರಿ ಇಂಗ ಮಾಡಿದ್ರ
ಆಯ್ತು ಅವರು ಮಾತಾಡ್ತರ್ ಹೋಗ್ರಿ
ಹಾ ಸರಿ ಸರಿ
ಶ್